ಹೇಗಿದ್ದೀರಾ.
ಚೆನ್ನಾಗಿದ್ದೀರಿ ನೀವು
ಮತ್ತೆ
ಊಟ ಆಯ್ತಾ
ಆಯ್ತು ನಿಮ್ದು
ನಮ್ದು ಆಯ್ತು ಏನ್ ತಿಂದ್ರಿ.
ನಾವು ಅನ್ನ ಸಾಂಬರ್ ನೀವು
ನಾವು ಅನ್ನ ಸಾಂಬಾರು ಮೊಟ್ಟೆ
ಹ ಹೇಳಿ ಮಳೆ ಬಂದಾಗ ಏನಾಗುತ್ತೆ.
ಏನ್ ಮಳೆ ಬಂದಾಗ ಏನಾಗುಥೋ ಹೊರಗಡೆ ನೋಡಿದ್ಯಾ ಮಳೆ.
ಏನಾಯ್ತು
ಮಳೆ ಜೋರಾಗ ಬರ್ತಾ ಇದೆ ಇಲ್ಲಿ.
ಓಯ್ಯೋ ಹೌದು ಗುರು ಈಗ ತಾನೇ ನೋಡಿದೆ.
ಇವತ್ತು ಹೊರಗಡೆ ಹೋಗೋಣ ಅಂತ ಯೋಚನೆ ಮಾಡಿದ್ದೆ.
ಈಗ ಅ ಯೋಚನೆ ನೀರಲ್ಲಿ ಒಯ್ತ್.
ನಿಜ ಮಳೆಗೆ ಬೇರೆಯ ಯೋಚನೆ ಇರುತ್ತೆ.
ಮಳೆ ಶುರು ಆದ ತಕ್ಷಣ ನಿದ್ದೆ ಜಾಸ್ತಿ ಬರುತ್ ತೆಲ್ವಾ
ತುಂಬಾ ಹ ಅದು ಮಲಗಬೇಕು ಅನ್ಸುತ್ತೆ ಆದರೆ ಏನ್ ಮಾಡುವುದು ಮಳೆಯಲ್ಲಿ ನೆನೆಯುವುದು ತುಂಬಾ ಇಷ್ಟ ನನಗೆ.
ಹ ಪುಸ್ತಕ ಓದ್ಬೇಕು ಅಂತ ಕೊಟ್ಟರು ಕೂಡ ಕಣ್ಣು ಮುಚ್ ಚುತ್ತೆ ಏನ್ ಮಾಡ್ಲಿ ಗೊತ್ತೇ ಆಗ್ತಿಲ್ಲ ನೀವೇ ಹೇಳ್ರಿ ಏನಾನ
ಹ್ಮ್ ನಾನು ಓದಕ್ಕೆ ಕೊಟ್ರೆ ಅದು ನಿಮಿಷದಲ್ಲಿ ಮಲಗ್ ಬಿಟ್ಟ ಮಲಗ್ ಬಿಡ್ತೀನಿ ನಾನುನು
ಹ ಆ ಹಾ ಅದು ಓದಿನ
ಹ್ಮ್ ಚಿಕ್ಕವನ್ದಾಗ ಮಳೆ ಬಂದ್ರೆ ಹೊರಗಡೆ ಓಡಾಡ್ತಾ ಇದ್ದೆ
ಹೌದಾ ನನಗೂ ಮಳೆ ನೀರಲ್ಲಿ ಕಾಗದ ದೋಣಿ ಬಿಡ್ತಾ ಇದ್ದೆ.
ಹ್ಮ್ ನನ್ನ ದೋಣಿ ಎರಡು ನಿಮಿಷದಲ್ಲಿ ಮುಳುಗೋತ ಇತ್ತು.
ನಿನ್ನದು ಬೇರೆ ಏನೊ ನೀರಿಗಿಸಕೋಕೆ ಸಧ್ಯ
ನಿನ್ನ ದೋಣಿ ಗೆಲ್ಲುತ್ತಾ ಇತ್ತ.
ಹೌದು ಸ್ವಲ್ಪ ದೂರ ಹೋಗ್ತಾ ಇತ್ತು ಅಷ್ಟೆ.
ಮಳೆ ಬಂದ ತಕ್ಷಣ ಬಿಸಿ ಬಿಸಿ ಬಜ್ಜಿ ನೆನಪ ಆಗುತ್ತೆ ನನಗೆ ಜಾಸ್ತಿ
ಅಯ್ಯೋ ಈಗ ಹಸಿವು ಹುಟ್ಟಿಸ್ಬೇಡ ನೀನು
ಹೌದಾ ನನಗೆ ಈ ಮಳೆ ಬಂದಾಗ ಚಹಾ ಕುಡಿಯೋದು ಬಿಸಿ ಬಿಸಿ ಬಜ್ಜಿ ತಿನ್ನುವುದು ಆಮೇಲೆ ಮಳೆ ನೋಡುತ್ತಾ ಸಮಯ ಕಲಿಯುವುದು ಆ ಮಳೆಯನ್ನೇ ನೋಡುತ್ತ ಸಮಯನ್ನ ಕಳಿಯುತ್ತೀನಿ ನಾನು
ಹ್ಮ್
ಹ್ಮ್
ನಿಜ ಮಳೆ ಮತ್ತು ಬಿಸಿ ತಿಂಡಿ ಒಳ್ಳೆ ಜೋಡಿ ಅಲ್ವಾ
ಹ್ಮ್ ಆದ್ರೆ ಮಳೆಯಲ್ಲಿ ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ
ವಿಶೇಷವಾಗಿ ರಷ್ಟತೆ ೆಯಲ್ಲಿ ನೀರು ತುಂಬಿದ್ರೆ
ಒಂದು ಸಲ ಜಾರಿ ಬಿದ್ದೆ
ನಿಜವಾ
ತ ಅನ್ಕೊಂಡೆ
ಆಮೇಲೆ
ಹತ್ತು ಜನ ಹತ್ತು ಜನ ನೋಡಿದ್ರು ಅಷ್ಟೆ ಇನ್ನೇನು ಇಲ್ಲ.
ಆಹಾ ಅದು ಮರೆಯೋಕೆ ಆಗಲ್ಲಾ ಅಲ್ವಾ
ಹ್ಮ್ ನಾನು ಇದ ಏನೋ ಆಗಿಲ್ಲ ಅಂತ ನಡ್ಕೊಂಡ ಹೊದೆ.
ಒಳಗ ಗೊಳಗೆ ನಾಚಿಕೆ ಆಗಿರಬೇಕು ಅಲ್ವಾ ನಿಮಗೆ
ತುಂಬಾ ಮತ್ತೆ ಎಷ್ಟು ಹತ್ತು ಜನ ನೋಡಿದ್ದಾರೆ ನಾನು ಆ ಕ್ಷಣದಲ್ಲೇ ಎದ್ದು ನೋಡುತ್ತಿದ್ದೀನಿ
ಮಳೆ ಸಮಯದಲ್ಲಿ ಗೆಳೆಯರ ಜೊತೆ ಮಾತಾಡೋ ಕ್ಕೆ ತುಂಬಾ ಮಜಾ ಇರುತ್ತದೆ.
ಹೌದು ಹೊರಗೆ ಮಳೆ, ಕೈಯಲ್ಲಿ ಬಿಸಿ ಕುಡಿಯೋದು ಮತ್ತೆ ಜೊತೆಗೆ ಗೆಳೆಯರು ತುಂಬಾ ಸಕ್ಕತ್ತಾಗಿರುತ್ತೆ.
ಆಗ ಸಮಯ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಅಲ್ವಾ
ಹ್ಮ್ ಹೌದು ಮಳೆ ನಿಲ್ಲದ್ ನಿಲ್ಲೋದಿಲ್ಲ ಅನ್ಸುತ್ತೆ ನಂಗೆ ಯಾಕೋ ಈಚೆ ನೋಡ್ತಾ ಇದ್ದೀನಿ.
ಹ್ಮ್ ನನಗೂ ಹಾಗೆ ಅನಿಸುತ್ತಿದೆ ನಿಲ್ಲಲ್ಲ ಬಿಡಿ ಇವತ್ತ ತ ನೆಮ್ಮದಿಯ ದಿನ.
ಹ್ಮ್ ನೆಮ್ಮದಿಯಾಗಿ ನೀವು ನಿದ್ದೆ ಹೊಡಿತೀರಾ
ಹ್ಮ್
ನಾವು ಚಿಕ್ಕವರಿದ್ದಾಗ ಆ ಮಳೆಯಲ್ಲಿ ನೆನೆಯೋಕೆ ಬಿಡ್ತಾನೆ ಇರ್ಲಿಲ್ಲ ಮಳೆಯಲ್ಲಿ ಇವಾಗ ನೆನೆಯೋಣ ಅಂದರೆ ಕೆಲ್ಸಗಳಿಂದ ಏನ್ ನೆನೆಯೋದೋ ಅವಾಗ ಚಿಕ್ಕವನ ದಾಗ ಮಳೆ ಅಂದರೆ ಸ್ವಲ್ಪ ಸಂತೋಷ ಸ್ವಲ್ಪ ನೆನಪು, ಸ್ವಲ್ಪ ಹಸಿವು,
ಹ ನನಗೂ ಅಷ್ಟೆ ಮಳೆ ಎಂದರೆ ತುಂಬಾ ಉತ್ಸಾಹ ಉಲ್ಲಾಸ ತುಂಬಿ ಬರುತ್ತದೆ ನನಗೆ.
ಮುಗಿತು
ಹಾಗೆ ನೀವು ಮಳೆಯಲ್ಲಿ ಬಿಸಿ ಬಿಸಿದು ತಿನ್ನೋಕ ಎಷ್ಟ ಮಜವಾಗಿರುತ್ತದೆ ಅಂತ ಗೊತ್ತಿದೆಯೇ ನಿಮ್ಗೆ.
ಹ್ಮ್ ನಮ್ಮ ಮನೆಯ ಕಿಟಕಿಯಲ್ಲಿ ಮಳೆಯನ್ನು ನೋಡುತ್ತಾ ಒಂದು ಮನೆಯಲ್ಲಿ ಹೇಳಿ ನಮ್ಮ ಅಮ್ಮಗೆ ಬಜ್ಜಿ ಮಾಡಿಸಿ ಬಜ್ಜಿಯನ್ನು ತಿಂದ ದು ಆಮೇಲೆ ಚಹಾ ಕುಡಿತ ಮಳೆಯನ್ನು ನೋಡುತ್ತ ತ್ತಾ
ಹ್ಮ್
ಏನಾದರು ಚಲನ ಚಿತ್ರ ಏನಾರು ಬಂದರೆ ನೋಡಿ
ಆ ಹಾ ಎಷ್ಟು ಸಂತೋಷದ ದಿನಗಳು ಹ ಇ ಅಲವಾ
ನಾನು ಚಿಕ್ಕವನಿದ್ದ್ದಾಗ ತುಂಬಾ
ಹ ಈಗ ಮಳೆ ಅಂದರೆ ನನಗೆ ಆಗುತ್ತಾನೆ ಇಲ್ಲ
ನನಗೆ ಇಷ್ಟಾನೇ ಇವಾಗು ಆದರೆ ಇನ್ನ್ಯಾರಾದ್ರರು ನೋಡದ್ರೆ ಚಿಕ್ಕವನ ತರ ಆಡ್ತಿದ್ದಾನೆ ಅಂತ ಅನ್ಕೊಂತಾರೆ ಅಂತ ಹೋಗುತ್ತಯಿಲ್ಲ
ನಾನ ಏನು ಏನು ಹೇಳುತ್ತೇನೆ ಅಂದರೆ
ಹ್ಮ್
ಬೇರೆಯವರು ಅಂದ ಏನು ಅಂದಕೊಂಡ ರೆ ಅಂತ ಬದುಕಬಾರದು ಜೀವನದಲ್ಲಿ ನಿಮ್ನಗೆ ಏನು ಇಷ್ಟವೋ ಅದನ್ನೇ ಮಾಡಬೇಕು ಎಂತೂ ನಾನು ಕಲತೆದೆ
ಹೌದಾ ಒಳ್ಳೆ ಕವಿ ಆಗಬಹುದು ನೋಡಿ ನೋ ಒಳ್ಳೊಳ್ಳೆ ಮಾತ ಹೇಳ್ತೀರಾ
ಹೌದು ಹಾಗೆ ಹಂದುಕೊಂಡಿದ್ದೆ ನಾನು ಹಾಗೆ ಅಂದುಕೊಂಡಿದ್ದೆ ನಾನು ಆದರೆ ಏನು ಮಾಡುವುದು ಸಮಯ ಕೂಡಿ ಬರುತ್ತೆ ತಿಲ್ಲ ಸಮಯ ಕೂಡಿ ಬಂದರೆ
ಇಬ್ಬರು ಇದರಲ್ಲಿ ಯ ಯಾವುದ್ರಲ್ಲಿ ನಮ್ಮ ಗಾಡಿಯಲ್ಲಿ ಹೋಗಬೇಕಾದ್ರೆ ಮಳೆಯಲ್ಲಿ ನೆನೆದುಕೊಂಡು ಹೋಗಿದ್ರಿ ನಿನಗೆ ನೆನಪಿದಯೇ
ಹಾ ನೆನಪಿದೆ ನೆನಪಿದೆ ತುಂಬಾ ಸಲ ಹೋಗಿದ್ದೀವಿ ಅದು ಎಲ್ಲೆಲ್ಲೋ ಹೋಗಿದ್ದೀವಿ ಬಟ್ ಎಲ್ಲ ನ್ನು ಮಳೆ ಬರುತ್ತ ಬರತಾನೇ ಇತ್ತು.
ಮಳೆ ಬರ್ತಾನೆ ಇತ್ತು. ಹ್ಮ್ ಏನಕ್ಕೆ ಹೋಗಿದ್ದ. ಇದವಿ ನಾವು ತಿನ್ನೋದಕ್ಕೆ
ನಾವು ತಿನ್ನೋದಕ್ಕೆ ಹೋಗಿದ್ವಿ. ನಾ ಹೋದಾಗೆ ಎಲ್ಲ ಮಳೆ ಬರ್ತಿದೆ. ನಿಮಗೆ ಮಾಡ ಹೇ ನೀವು ಬಂದಾಗ ಹ್ಮ್ ನಮ್ಮ ಊರಿಗೆ ಮಳೆ ಹೌದು ನಮ್ಮನ್ನು ಸ್ವಾಗತಿಸುತ್ತದೆ.
ಏನು ಮಾಡೋದು ನನಗೆ ಮಳೆ ಅಂದರೆ ತುಂಬಾ ಇಷ್ಟ. ಮಳೆಗೂ ನಾನ್ ಅಂದರೆ ಇಷ್ಟ ಇರಬಹುದು. ಅದೇನು
ಹಾ ಇರಬಹುದು ಇರಬಹುದು...
ಹ್ಮ್್ಮ
ಆಗಲಿ ಹ್ಮ್
ಹ್ಮ್... ಮತ್ತೆ? ಹೇಳಿ..
ಮತ್ತೆ ಏನು ಇಲ್ಲ.
ಆದರೂ ನಮ್ಮ ನೆನಪು ತುಂಬಾ ಚೆನ್ನಾಗಿದೆ. ನಾವಿಬ್ಬರು ಮಳೆಯಲ್ಲಿ ನೆನೆದು. ಕೊಂಡು ಹೋಗಿದ್ದ.
ನಾವು ಎಲ್ಲಿ ಹೋದರೂ ಮಳೆ ಬರುತ್ತದೆ. ನಾವ್ ಎಲ್ಲಿ ಕೂತಿದರ ಅಲ್ಲಿ ಮಳೆ ಬರುತ್ತೆ ಎಲ್ಲಿ ಮಲ್ಕೊಂಡ್ರರು ಮಳೆ ಬರುತ್ತೆ.
ಅದು ತುಂಬಾ ಸಕ್ಕತ್.
ಅದು...? ಮರೆಯಲಾಗದ ಒಂದು ಒಂದು ಕಥೆಗಳು ಕಥೆಗಳು ಏನು ಮಾಡುವುದಕ್ಕೆ ಆಗೋದಿಲ್ಲ
ಹ್ಮ್ ಹಾಗೆ ಮತ್ತೆ ಹೇಳಿ
ಹೇಳಿ ನೀವೇ ಕೇಳೋಣ
ಏನು ಇಲ್ಲ ನೀವೇ ಹೇಳಬೇಕು ನಾವು ಕೇಳ್ತೀರಿ
ಮತ್ತೆ ಇನ್ನೇನು ಇಲ್ಲಾ
ನೀವು ಮಳೆಯ ಬಗ್ಗೆ ಎ ರಲ್ಲ ಅದಕ್ಕೆ ನನಗೆ ನಾ ನಾವಿಬ್ಬರು ಮಳೆಯಲ್ಲಿ ನೆನೆದುಕೊಂಡು ಹೋಗಿರೋ ಸಮಯ ಜ್ಞಾಪಕ್ ಬಂತು ಆಮೇಲೆ ನಾವು ಸ್ವಲ್ಪ ಈ ಎಲ್ಲಿ ನಿಮ್ಮ ಮನೆ ಹತ್ತಿರ ಹಾ ಬೆ ಹಾ
ಬೆಟ್ಟ ಗುಡ್ಡ ಹತ್ತಿರಾ ಹ ಹೋಗುವ ಕ್ಷಣದಲ್ಲಿ ಮಳೆ ಬರ್ತಿತ್ತು ಹಹ
ಹ್ಮ್ ನೆನದದುಕೊಂಡು ಹೋಗಿರೋ
ನನಗೆ ಇವಾಗೂ ನೆನೆಸಿಕೊಂಡರೆ ಸಂತೋಷವಾಗುತ್ತದೆ ಆ ಕ್ಷಣಗಳು, ಆ ದಿನಗಳು,
ಹೌದಾ
ಹಾ
ಹ್ಮ್
ನೀವು ಮತ್ತೆ ಯಾವಾಗ ಭೇಟಿ ಆಗ್ತಿರೋ ಏನ್ ಕತೆನೋ ಗೊತ್ತಿಲ್ಲಾ
ಆಗೋಣ ಅತಿ ಶೀಘ್ರದಲ್ಲೇ ಆಗೋಣ
ಹಾ ಹೌದು
ಹ್ಮ್
ಮತ್ತೆ ಹೇಳಿ ಏನಾನ ಮಳೆ ನಿಲ್ಲು ತಾನೇ ಇಲ್ಲ ಇಲ್ಲಿ
ಇಲ್ಲೂ ಅಷ್ಟೆ ಮಳೆ ಜೋರಾಗಿ ಬರುತ್ತಿದೆ.
ಹಾ
ಹ್ಮ್ ನಿಮ್ಮ ಈ ಸಮಯ ಕಾಲವನ್ನು ಕೊಟ್ಟು ನಮ್ಮ ಜೊತೆ ಮಾತನಾಡಿರೊ ಅದಕ್ಕೆೆ
ಹಾ ನಿಮಗೆ ಕೂಡ ವಂದನೆಗಳು
ಹ್ಮ್ ಮುಂದಿನ ಕರೆಯಲ್ಲಿ ಸಿಗೋಣ ಅಂತ ಹೇಳುತ್ತ
ಈ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಒಂದನೆಗಳು